ಹಲೋ ಏನ್ ಮಾಡಕತ್ತೀರಿ?
ಏನಿಲ್ಲ ನೋಡ್ರಿ ಜಷ್ಟ್ ಇವಾಗ ನಮಾಜ್ ಆಯ್ತು ಆ ಕುಂತಿದ್ದೆ ಊಟಕ್ ಮಾಡ್ಬೇಕಂದೆ ಅಣ್ಣ ಬಂದಿಲ್ಲ. ಅದರ ಸಮಾನ ಸುಮ್ ಕುಂತಿದ್ದೇರಿ ನಾನು.
ಏನು ಸ್ಪೆಷಲ್ ಇವತ್ತು ಫ್ರೈಡೆ?
ಏನು ಸ್ಪೆಷಲ್ ಇಲ್ರೀ ಗ್ಯಾಸೆ ಖಾಲಿಯಾಗೖದಲ್ಲ ಅದಿಕ್ ದೊಡ್ಡ ಸ್ಪೆಷಲ್ ಇವತ್ತು. ಇಲ್ಲ ಇಲ್ಲ ಬರುತ್ರಿ ಹೊರಗಡೆ ಇಂದ. ರವರ್ದಿಲ್ಲ ಅತ್ತೀಯವ್ರೆ ಮಾಡಕೊಡ್ತೀನಿ ಅಂತ ಹೇಳಾರ ಇವ್ರರೆಲ್ಲ ಹೊರಗೆ ಹೋಗಿದಿದ್ದಾರೆ ಹಂಗೆ ನಮಾಜ್ ಮಾಡ್ ಎಲ್ಲೋ ಹೋಗ್ಬರ್ತೀನಿ ಅಂದ್ರು. ನಾನ್ ಈಗ ಎಲ್ಲಿ ಮತ್ತೆಲ್ಲ ಹಚ್ಚದ್ ಬಿಡು ನಿಮ್ ಜೊತೆ ಮಾತಡಿದ್ರೆ ಆಯ್ತ ಅಂತ ಹೇಳಿ ಮಾತಾಡ್ಕೊಂಡ್ ಕುಂತೇರಿ. ಹಾ ಮತ್ರಿ. ಅರಾಮಲ್ರಿ ಮಕ್ಕಳೆಲ್ಲಾ ಅರಾಮ್ ಅದಾರ್ರಿ. ಹ್ಮ್ ಎಷ್ಟ್ ಬಿಸ್ಲ ಐತ್ರಿ ಅಪ್ಪ ಇವತ್ ಒಳ ಕುಂದರಂಗಿಲ್ಲ ಏನಿಲ್ಲಾ.
ಹೌದ ಬಿಸಲು ಬಾಳ ಅದ ಅಕ್ಕ ನಿನ್ನೇನು ಬಾಳ ಇತ್ರಿ.
ನಿನ್ನ ಹಿಂಗ್ ನಂಗ್ ಅನ್ಸಲಿಲ್ರಿ ಇವತ್ತಂದ್ರು ಬಾಳ ಬಿಸ್ಲ ಐತಿ ಮತ್ ಮೋಡನ ತುಂಬೖತಿ.
ಹ್ಮ ಮಸ್ಲ ಆಡ್ತವ ನೀನ್ನೇ ನಾವ್ ಹೊರಗಡೆ ಹೋಗಿದ್ವಿ. ಬಾಳ ಬಿಸ್ಲು ಅನ್ಸಾತಿತ್ತು ಹುಡ್ಗಿಗ್ ತಗೊಂಡ ಏನ್ ಸ್ವಲ್ಪನೂ ಗಾಳಿಲ್ಲಾ ಏನಿಲ್ಲ.
ನಿಂದು ಚಲೋರಿನ ಸುರಪೂರ್ನೆ ಎಲ್ಲಾ ಸಿಗ್ ತ್ತು ನಮ್ಮೂರಗೆ ಹೆಣ್ ಸಿಗಲ್ಲ.
ಲ್ಲ ಹಾಳಾಗಿದ್ದಕ್ಕ ಏನೊ ನಮ ಹಾವ್ ಬಂದಿತ್ತು.
ಏನ್ ಬಂದತ್ರಿ?
ಹಾ
ಹೌದ್ರಿ.
ಹಾವ್ ಬಂದಿತ್ತ್ ದೊಡ್ಡದಿತ್ತ ಅದು ಗಿಡ ಹತ್ತಿ ಕುಂತಿತ್ತು.
ಗಿಡ ಏರಿತ್ತವೆ ಹೆಂಗ್ ಏರಿತ್ತೇನೊ ಆಮೇಲೆ ಇಳಸುವೇನಂತ್ ತ ನೋಡಿದ್ವಿ ಅದು ಸ್ವಲ್ಪ ಹಿಂಗ ಹೋಗಿ ಬರತರಾನೇ ಪಾಸ್ ಆಯ್ತದ ಯಾವ್ಕಡೆ ಹೋಯ್ತನ್ ಹುಡುಕ್ತಾಕ ಇದ್ರ ಮಂದಿ ಎಲ್ಲ.
ಗ್ರೀನ್ ಕಲರ್ ರೀ.
ಗ್ರೀನ್ ಅಲ್ಲ ಒಂಥರ ಬ್ಲಾಕ್ ಇತ್ತದು.
ಹೊಡಿಬೇಕ ಅಂದ್ರೆ ಮಕ್ಳ ಅದಾವ್.
ಅದೇ ಸಿಗ್ಲೇ ಇಲ್ಲ ರೀ ಅದು ಹುಡುಕಿದ್ರೆ ಎಲ್ಲ ಕಡೆ ಹೋಯ್ತಲ್ ಸಿಗ್ಲೇ ಇಲ್ಲ ಅದು ಅಲ್ಲಿ ಗಿಡ ಅದಾವ್ರೀ ಅದ್ರ ರೋಡ್ ಅಲ್ಲಿ ಆದ್ರೆ ಎಲ್ಲ ಸಂಧ್ಯಾಗ ಹೋಗಿರಬೇಕು ಮೇಬಿ.
ಸುಮ್ಮ ಇದು ಮಾಡ್ಬ್ ಬಿಡ್ರಿ ಅಪ್ಪಾ ಸುಮ್ ಹುಕ್ರಿ ಹಂಗ ಮಕ್ಳಿ ಹೊರ ಕಳ್ಸಕ್ ಬೇಡ್ರಿ ಅಲ್ಲಿ ಸ್ವಲ್ಪ ಅವಾಗವಾಗ ತಲಿ ಕೊ ನೋಡ್ತಿರ್ರಿ.
ನಮ್ಮ ಮನೆಗೇನ ಈ ಕಡ್ ಒಳಗಾಗ್ತದ್ರೀ ನಮ್ದು ಹ್ಮ್. ಆ ಕವಿತಾವ್ರ ಎದ್ರೆ ಕವಿತವ್ರ್ ಮನಿ ಎದ್ರಿಗೇ ಇರೊದು.
ಕವಿತರ್ಮನಿ ನೋಡಿದೀನ್ರಿ ನಾನು.
ಅವ್ರ ಮನೆ ಅದ್ರಗ ಇದೆ ಮನೆ ಈ ಕಡೆ ಸೈಡ್ ಅಲ್ಲಿ ಒಂದ್ ಗೇಟ್ ಇದೆ ದೊಡ್ಡ ಮನ ಅದರ ಬದಲು ಅ ಅಲ್ಲೇ ರಂಟಗಿವಿ
ಹೌದ್ರಿ ರೆಂಟ್ ಹೆಂಗ ಐತ್ರೀಯಲ್ಲಿ
ಯಾದ್ರಿ ಕಾಸ್ಟ್ಲಿ ಇಲ್ಲಿ ಇದ ನಾಲ್ಕವರೆ ಅದ
ಹಾ ನೀವ್ ಕೊಡದು
ನಾ ಕೊರ ನೀ ರ
ಅಂದ್ರೆ ನೀವ್ ವರ್ಷಕ್ಕ ಇಂಗ್ ಮಾತಾಡಿಕೊಂಡಿದೇನ್ರಿ
ಇಲ್ಲ ಮಂತ್ಲಿ ಕೊಟ್ಟಿವವಿ ಕೊಡ್ತೀವಿ ಹಂಗ ಬೇಕಾಗಿತ್ತು ಯಾರನ ಇದ್ರೆ ಹೇಳ ಮತ್ತು ಲೀಸಿಗೆ
ಹೌದ್ರಿ ಕವಿತ ಅವ್ರೂನು ಕ್ರಂಟ ಏನ್ರೀ
ಇಲ್ಲ ಅವ್ರ ಸ್ವಂತ ಆದ್ರಿ
ಹೌದ್ರೀ
ದ ಇನ ಸ್ಲ್ಯಾಬ್ ಅದು ಹಾಕಿಲ್ಲ ಮ್ಯಾಗ ತಿ ಛಲಾದರೂ ಆದಾರರುಮ ನಾಕ ರೂಮವಾ
ಹಾ ನೋಡನ್ರಿ ಬಂದಿದ್ನಲ್ರರಿ ನೋಡ್ದೇರರಿ ಆದ್ರೆ ನಿಮ್ದನಿ ನೋಡಿಲ್ಲ ರೀ ನಾನು
ನಮ್ಮ್ ಮನೆ ಮನೆ ಸೆಪ್ಟೆಂಬರ್ ನವೆಂಬರ್ದಾಗ ಬಂದಿವ್ರ ಇಲ್ಲಿ
ಹಾ ಹಾ ಹಾ
ನಾ ಬರ್ದಾಗ ಬಂದಿನಿ ಕಡಲ್ಲಿ ಇದ್ವಿ ಫಸ್ಟ್ ಊರಾಗ ಬಸ್
ಹಾ ಎಲ್ಲಾನು ನೀರಿನ ವ್ಯವಸ್ಥೆ ಎಲ್ಲಾನು ವಾಮ್ ಟಾಯ್ಲೆಟ್ ರೂಮ್ ಬಾತ್ರೂಮ್ ಎಲ್ಲಾ
ಎಲ್ಲಾ ಒಳಗೆ ಆದ್ರಿ ಚಲೋ ಅದ ಸಿಂಕಣ ಆದ್ರೆ ಜಾಸ್ತಿ ಅದೆಲ್ಲ ನೀ ಇಏನ್ ತುಂಬಾ ಟೆನ್ ಇಲ್ಲ ಏನಿಲ್ಲಾಸ ಟಕ್ಸ್ ಅನ್ನಗ
ಹಾ ಬಟ್ ಫಿಲ್ಟರ್ ಒಂದ್ ತರ್ಬೇಕು ಹೊರಗೆ ನೀ
ಫಿಲ್ಟರ್ ಒಂದು ಹೊರಗನ್ ತರ್ತವ್ರಿ ಹ್ಮ ಫಿಲ್ಟರ್
ಸಾಖರೇಪ್ಪ
ನೀರ್ ಒಂದಿದ್ರೆ ಸಾಕ ನೋಡ್ರಿ ನನ್ಗೆ ಹಾಸ್ಟೆಲ್ ಹತ್ರ ಆಗ್ತಾವಂತ ದಡ ಇಲ್ಲೇ ತೊಗೊಂಡೇವರ
ನಡ್ಕೊಂತ ಹೋಗ್ಬೋದು ಅಲ್ಲದ ಕೋಡ್ದ ನಿಮ ನಿಮ ಹಷ್ಟ ಎಲ್ಲಿ ಕೋರ್ಟ್ ಅಪೋಸಿಟ್ಲ್ ಕೋರ್ಟ್
ಕೋಟ ಅಪೋಸಿಟ್ ಇತ್ತು ಈಗ ಚೇಂಜ್ ಮಡ್ಜರ್ ಚೇಂಜ್ ಆಗಿದೊ ಆಟಷನ್ ಹಾಕಿದ್ದಾರೆ ಇಲ್ಲಿ ಇದೆ ಆಟೋ ಸ್ಟ್ಯಾಂಡ್ ಇದೆ ಅಲ್ಲಾ
ಹಾ ಹಾ ಹಾ
ಅಲ್ಲ ಇದೆ ಸಹನ ಅವರ ಹಾಸ್ಟೆಲ್
ನೀವ್ ಹೊಸ ಹಾಸ್ಟೆಲ್ ಆಗೇತಲ್ಲಾ ಅಲ್ಲೇ ಆ ಕಡೆನ ಪೂರಾ ಹಳದ್ ಒಳಗ್ರ ಹೋಗದ್ರಿ
ಹಳಾಗಿಲ್ಲ ಈ ಕಡೆ ಇನ ಹಿಂದ
ಅದೇ ಮೇನ್ ರೋಡ್ಗನೆ ಅದೇ ರೀ ಚಲೋ ಆಯ್ತ ಲ್ರ ಅದನ್ನ ಚಲ ಐತ್ಲ್ರೀ ಬೆಟರ್ ಬಟ್ ಸಣ್ಣ ಮಕ್ಳದ್ರೀ ಪ್ರೀಮಿಯ
ಪ್ರೀ ಮೆಟ್ರಿಕ್ನು ಅದ ಪೋಸ್ಟ್ನು ಅದ ಅಲ್ಲಿ ಎರಡು ಅದಾವ ನಾವು ಪ್ರೀ ಮೆಟ್ರಿಕ್ ತಗೊಂಡೀನಿ
ಪೋಸ್ಟ್ರು ಎಲ್ಲಿ ಯಾರ್ ಮಾಡ್ತಾರ್ರಿ
ಯಾರು ಮೇ ಬಿ ಹಾಕಿಲ್ಲ ಇನ ಯಾರು
ಹೌದ್ರಿ ಚಲೋ ನೋಡ್ರಿ ಅಲ್ಲಿ ಒಂದ್ರ ಬಲ್ಲ ಇಬ್ರದನ ಮಾಡೋದ ಬಾರಿ ನೋಡ್ರಿ
ಇಬ್ರ ಆದಾರ ಅಲ್ಲಿ ಇನ್ನೊಂದು ಹಾಸ್ಟೆಲ್ ಆದಲ್ಲ ಬಿ ಸಿ ಡಬ್ಲ್ಯೂ ಡಿ ಅಲ್ಲಿನ ಪೋಸ್ಟ್ ಫ್ರೀ ಎರಡುೂ ಒಂದೇ ಕಡೆ ಇದೆ ಹೆದ್ರಾ ಬದ್ರ
ಚೊಲ ನೋಡ್ರಿ ಹಂಗ ಮಾಡದು ಯಾರಾದ್ರರು ಇದ್ರೆ ಹೇಳ್ಬಿಡ್ಬೇಕಲ್ರ ಸುಮ್ನೆ ರಿ ನಿಮ್ ನಿಮ್ ರಿಲೇಷನ್ ಯಾರಾದ್ರುನು
ನಮ್ ರಿಲೇಷನ್ಲ್ಲಿ ಸಂಜೆ ಆಗ್ತದಲ್ಲ ಅದ್ಕ ವಲ್ಲಂತಾರೀ ಅವರು ಅದ್ರಾಗ ಅಲ್ಲಿ ಆಟೋ ಅಂದ್ರಲ್ಲಿ ಯಾರು ಬರೋದಿಲ್ಲ ನಮ್ಮ್ ಮನ್ಯಾಗ ಗೊತ್ತ ಇರ್ತದಲ್ರಿ ನಮ್ಮಂದೆವ್ರ ಮೊದಲೇ
ಹಾ ನೀವ್ರೀ ಇಲ್ಲರೀ ನೀವ್ ಹೆಂಗು ಬರ್ತಿರಲ್ಲಾ ನಡ್ಕೊಂತ ಹೆಂಗು ಕವಿತಾ ಅವ್ರ ಜೊತೆನ ನೀವ ಇಬ್ರು ಬರ್ತಿರಲ್ರರಿ
ಹಾ ಇಲ್ಲ ಕವಿತಾ ಅಂತೂ ಈ ಸಲ ಬರ ಬರಲ್ಲಲ್ಲ ಮೊದ್ಲ ಮೊದ್ಲ್ ನಮ್ಮ್ ಮನೆಯವ್ರ ವೈಕಾಲ್ ಇತ್ತು ಬರ್ತಿದ್ದೆ ಈಗ ಹತ್ರನೇ ಆದದಲ್ಲ ಒಂದೊಂದ್ಸಲ ಅವ್ರ ಟೈಮ್ ಇದ್ರೆ ಬಿಡ್ತಾರ ಇಲ್ಲಾ ಅಂದ್ರ ನಾವ್ ಒಬ್ಬಕಿನೆ ಬರ್ತೀವಿ
ಹ್ಮ ಅವ್ರ ಇದ್ರೆ ಚಲೋ ಇರ್ತಿತ್ ನೋಡ್ರಿ ಅಕ ಆಯಮ್ಮ ಬಿಟ್ಟೆ ಬಿಟ್ರು ಪಾಪ
ಹೌದ್ರಿ ಇಲ್ ಮಾಡಕ್ ಆಗಲ್ರಿ ಮತ್ತ ಬೇರೆ ಕಡೆ ಮಾಡಕತ್ತಾರ್
ಹಾ ಹೌದ್ರಿ ನನ್ಗೊಬ್ಬ್ರ ಹೇಳಿದರ ರೀ ಏನ ಬೆಂಗಳೂರ ಅಲ್ಲಿ ಏನೋ ಟ್ರೈನಿಂಗ್ ತಗೊತಾ ಇದಾರ ಅಂತ ಹೇಳಿದ್ರರಿ ಆಚ್ಚಚಿದ್ರೀ ನನ್ಗೊ ಅವ್ರು ನಾನ್ ಅವಾಗ ಕೆಲ್ಸದಾಗಿದ್ದೆ ಆರಾಮ್ ಇದಿದ್ದಿಲ್ರಿ ಅವತ್ ನನಗ ನಾ ಎತ್ಲಿಲ್ಲರಿ ಅವಾಗ ನೋಡಮ್ರೀ ನಾನು ಒಂದ್ ಎರಡ್ ಸರಿ ನಾವ್ ನೋಡಮ ಸಾಯಂಕಾಲ ಹಚ್ಚ ಎಷ್ಟ ದಿನ ಐತ್ರಿ ಮಾತಾಡಿಲ್ಲ ನಾ ಅವ್ರ ಜೊತೆ
ಹೌದ್ರಿ ಹ್ಮ್ ಅವ್ರ ಇಲ್ಲಾ ಇರ್ತಾರಲ್ಲಾ ಇದ್ರೆ ನಾವು ಹೊತಿರ್ತೇವೆ ಅವ್ರ ಮನೆಗೆ ಅವರ ಬರ್ತಿರ್ತಾರ
ಹಾ
ಹ್ಮ್ ಟೈಮ್ ಪಾಸ್ ಆಗ್ತದೆ ಅಂದ್ರೆ ಅವ್ರ ಮನ್ಯಗೆ ಇರಲ್ರಿ ಜಾಸ್ತಿ
ಹೌದ್ರಿ ಹೌದ್ರಿ ಡ್ಯೂಟಿ ಅದು ಮಾಡ ನೀ ನೀವ ಎಲ್ಲಾದ್ರೂ ಕೇಳ್ರಿ ಅಪ್ಪ ಮಾರ್ನಿಂಗ್ ಇಂದ ಇವ್ನಿಂಗ್ ವರೆಗೂ ಎಲ್ಲಾದ್ರೂ
ಇವಾಗ ಗೌರ್ಮೆಂಟ್ ಪೋಸ್ಟಿಂಗ್ ಬಿಡ್ತಾರ ಈಗ ಆದ್ರೆ ಏನ ನೋಡಮ್ ಅಂತೇಳಿ ಟ್ರೈ ಮಾಡಮ್ ಅಂತ
ನೀವೇನ್ ಮಾಡಿದೀರಿ ಅಡಗೆಗೆ
ಅಡ್ಗಿಗೆ ಇವತ್ತು ಇದು ಹಾಕಿದ್ದಿದೆ ನಾನ್ ವೆಜ್ ಹಾಕಿದೆ ಮಾಡಿದ್ದೆ....
ರೀ ಹ್ಮ್.... ನೀವು ನೋಟ್ ಬುಕ್ ಐತೆನ್ ರೀ ನಿಮ್ಮ ಹತ್ರ ಇವ ಸದ್ಯಕ್ಕೆ ಕಲಿಕಾದು
ಕಲಿಕದು ಯಾವ್ದ ಅದು ಡೈರಿ ಕೊಟ್ಟ
ಹಾ ಅದು ರೀ ಗೇಮ್ಗಳು ನೀವು ಎಷ್ಟು ಬರ್ಕೊಂಡಿದ್ದೀರಿ
ಬರ್ಕೊಂಡಿಲ್ಲ ರೀ ನಾನು
ಯೇ.. ಬರ್ಕೋಬೇಕಿಲ್ರಿ
ಯಾಕ
ಇವಾಗ ಮಕ್ಳಿಗೆ ಅದೇ ಮಾಡ್ಸಕಲ್ರರಿ ಒಂದ್ ಒಂದ್ ಒಂದ್ ದಿನ ಒಂದೊಂದ್ ಆಕ್ಟಿವಿಟಿ ಗೇಮ್ ಐತ್ರಿ
ಹ್ಮ್ ಅದೇ ಮಾಡ್ಸ್ಬೋದ್ ನೆನಪ ಬರ್ತದಲ್ಲಾ ನೆನ್ಪಿರ್ತದಲ್ಲ ಯಾವ್ಯಾವ್ದು ಒಂದ್ ಸರಿ ಸಂಖ್ಯೆ ಬೆಸ ಸಂಖ್ಯೆ ಮಾಡಸ
ನಿಂದರಿ ನಿಂದ್ರರಿ ನಿಂದರಿ ನಾನು ಟಿಕ್ ಮಾಡ್ಕೊಂತೀನಿ ಬಿಜಿ ಇದ್ದೀರಿ ಏನ್ರರಿ ಇಲ್ಲ ರೀ ಸ್ವಲ್ಪ ಹಂಗ ಹೇಳ್ರಿ ನಾನು ಹಂಗ ನೋಟ್ ಮಾಡ್ಕೊತೀನಿ ನಾನ್ ಎಷ್ಟು ಆರೆನ್ ಬರ್ಕೊಂಡಿದೀನ್ ರೀ ಹಾ ರೀ ನ ಏನ್ರಿ
ನೀವು ಹೇಳರಿ ನೋಡಮ್ ನಾನು ಯಾವ್ದಾರ
ಹಾ ಒನೆದ್ದು ಇದು ರೀ ಒನ್ ಒನ್ ಮೊನ್ನೆ ಫಸ್ಟ್ ಗೇಮು ಒಂದ್ ಸರಿ ಕ್ಲಾಪ್ ಮಾಡಿದ್ರ ಅಂದ್ರೆ ಸೈಲೆಂಟ್ ಇರ್ಬೇಕತ್ರಿ ಎರಡ್ ಸರ ಕ್ಲ್ಯಾಪ್ ಮಾಡಿದ್ರೆ ಸುಮ್ ಕುತ್ಕ ಬಿಡ್ಬೇಕೇರಿ ಮೂರ್ ಸರ ಕ್ಲಪ್ ಮಾಡಿದ್ರ ಅಂದ್ರೆ ನಿತ್ಕೋಬೇಕ್ರಿ ಹ ಕೈನ ಪೂರ ಮ್ಯಾಲ ಎತ್ತಬೇಕ್ರಿ ನಾಕ್ ಮಾಡಿದ್ರೆ ನಗಬೇಕ್ರಿ ಹಾ ಇದು ಒಂದ್ ಗೇಮ್ ಬರ್ಕೊಂಡಿದ್ದೀನ್ ಹ್ಮ ಇನ್ನ ಒಂದು ಅದು ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಹಿಂದಿ
ಹ್ಮ್ ಕನ್ನಡ ಇಂಗ್ಲೀಷ್ ಹಿಂದೆ ಒಂ
ಅದೇ ಒನ್ ಟೂ ನಂಬರ್ ಅದು ಒಂದ್ ಬರ್ಕೊಂಡನ್ರೀ ಅದು ಶ್ಯಾಡೋ ಮಿರರ್ ಅದು ಗೊತ್ತ ಗತ್ತಾಗಲ್ರರಿ ಶ್ಯಾಡೋ ಮಿರರ್
ಹಾ ಶಾಡೋ ಮೀರಾರಲ್ಲಾ ಇಬರು ಇರ್ತಾರಲ್ಲಾ ಇಬ್ರ ಪರ್ಸನ್ಸ್ ಇದ್ರೆ ಒಬ್ರು ಹೆಂಗ್ ಮಾಡ್ತಾರ ಹಂಗೆ ಮಾಡ್ಬೇಕ ಇನ್ನೊಬ್ರು
ಹಾ ಹಾ ಅದ
ಹ ಅದು ಶಾಡೋ ಮಿರಾರ್ ಮಿರಾರ್ನ ಮುಂದೆ ನಾವ್ ತಲೆ ಕರ್ಕೊಂಡ್ರೆ ಅದನ್ನು ಅದೇ ರಿಫ್ಲೆಕ್ಷನ್ ಕೊಡ್ತದಿಲ್ಲ ಹ್ಮ ಆದರ ಅದು ಮಿರಾರ್ ಆಯ್ತು ಮ ಶಾಡೋ ಅಂದ್ರೆ ನಾವು ಹೋದ್ರೆ ತಾ ಅದುನು ನಮ ಹಿಂದ್ ಬರ್ತದಲ್ಲ ಶಾಡೋ
ಹಾ ಹಾ ಹಾ ಹ್ಮ ಇನ್ನು ಒಂದಂದ್ರೆ ಗೇಮ್ ಭೂಮಿ ಹ ಪಷಾ ಅಂತನದ್ರೆ
ಹ್ಮ್ ಭೂಮಿ ಆಕಾಶ
ಅಂದ್ರೆ ಭೂಮಿ ಅಂದ್ರೆ ಕೆಳ ಕೈ ಮಾಡ್ಬೇಕ್ರಿ ಆಕಾಶ ಅಂದ್ರೆ ಮ್ಯಲ್ ಕೈ ಮಾಡ್ಬೇಕೇರಿ
ಹಾ ಮೇಲೆ ಕೈ ಮಾಡ
ಹ್ಮ್ ಅದು ಒಂದ್ಗೆೇಮ್ ಐತ್ರಿ
ಹ್ಮ್ ಮತ್ತೆ ಇನ್ನೊಂದು ಸಾರಿ ಸಂಖ್ಯೆ ಬೆಸ ಸಂಖ್ಯೆ ಇದೊಂದಿತ್ತಲ್ಲ
ಯಾವದ್ರಿ ಹೆಂಗ ಹೇಳ್ರಿ ಅದು ಬರ್ ಕುಂತನ್ರಿ
ಬೆಸ ಸಂಖ್ಯೆ ಬಂದ್ರೆ ಕ್ಲಾಬ್ಸ್ ಹಾಕೋದು
ಸರಿ ನಿಂದರಿ ಸರಿ ಬೇಸ ಹಾ ರರಿ ಸರಿ ಅಂದ್ರೆ
ಸರಿ ಸಂಖ್ಯೆ ಬಂತಂದ್ರೆ ಹೇಳೋದು ಬಾಯಿಂದ
ಹಾ ರೀ
ಬೆಸ ಬಂತ ಅಂದ್ರೆ ಕ್ಲಾಪ್ ಹಾಕೋದು
ಬೆಸ ಅಂದ್ರೆ ಕ್ಲಾಪ್ ಹಾಕೋದು ಹಾ ಹಾ
ನೀವು ಯಾವ ಯಾವ
ಮತ್ತೆ ಇನ್ನ ಒಂದು ಆರದು ಅಲ್ರ ಭೂಮಿ ಆಕಾಶ ಭೂಮಿಯ ಆಕಾಶ ಆರು ಇನ್ನು ಒಂದ ಇನ್ನ ಒಂದ್ ಗೇಮ್ರೀ ಇವಾಗ ಒಂದ್ ಚಿತ್ರ ಇರ್ತದ ಎಲ್ಲರೂ ಹೋಗಿ ಬರ್ದಕ್ ಬ ಎಲ್ಲರೂ ಹೋಗಿ ಅದ ಚಿತ್ರ ನೋಡ್ ಬರ್ಬೇಕ್ರಿ ಅದು ನೋಡಿ ಬರಣನೇ ಇನ್ನೊಬ್ರಿಗೆ ಇನ್ನೊಬ್ರ ಹಿಂಗ ಬ ಬಾಯಿ ಮುಖಾ ಅಂತಾರ ಹೇಳ್ಬೇಕ್ರಿ
ಹ್ಮ್ ಚಿತ್ರ ಅದು ಇದರ್ದದು ಆಯ್ತ ಹೌದು ಹ್ಮ
ಹ್ಮ್ ಇದ ಒಂದ್ ಗೇಮ್ ರಿ ಹಾ ಇಟ್ಟೇರಿ ಏಳೇರಿ
ನೋಡದ ಇದ್ರಾಗೆ ಇನ್ನೊಂದು ನಮ್ಗ್ ಲಾಸ್ಟ್ ಟೈಮ್ ಆಡ್ಸಿದ್ರ ಇಂತದೇ ಹುಡುಗುರಿಗೆ ಲೈನ್ ಆಗಿ ನಡ್ಸ ನಿಂದ್ರಿಸ್ಬೇಕು ಇನ್ನೊಂದ್ ಮಾಡಸಿದ್ರಲ್ಲ ಇದೇ ತರ ಹ ಲೈನ್ ಆಗೇ ನಿಂದ್ರಿಸಬೇಕ ಇನ್ ಲಾಸ್ಟ್ ಇದ್ದವರಿಗೆ ಏನಾದ್ರು ಒಂದು ಸೆಂಟೆನ್ಸ್ ಹೇಳ್ಬೇಕು ನ
ಹಾ ಅದೇ ಒಂದು ಗೇಮ್ ಚಲೋಐತ್ ನೋದೆ
ಹ್ಮ್ ಏನ ಅದು ಲಾಸ್ಟ್ ಇಬ್ರು ಇನ್ನೊಬ್ರು ತನಕ ಬರ ತನಕ ಅವರು ಏನೇನ್ ತಪ್ಪ ಮಾಡ್ತಾರ ಗೊತ್ತಾಗತ
ಹಾ ಅದ ಒಂದ್ ಗೇಮ್ ಹೌದ್ರಿ ಅದ ಒಂದ್ ಬರ್ಕೊತೀನಿ ರಿ ಎಂಟು ಒಂಬತ್ತನೇ ಗೇಮ್ ಆದಂತ ಅಂದ್ರೆ ಆ ಲೈನ್ ಪ್ರಕಾರ ಮಕ್ಕಳ ನಿಂಗರ್ಸದ್ರೆ
ನಿಂದಸೋದು ಹ್ಮ್ ಲಾಸ್ಟ್ಗ ಒಬ್ರಿಗೆ ಹೇಳೋದು ನಾವು
ಹ ಅಂದ್ರೆ ಆಕ್ಷನ್ ರೀ ಆಕ್ಷನ್ ಮಾಡಿ ತೋರ್ಸದ್ರಿ
ಈ ನಾವ್ ಬೇಕಾದ್ರೆ ಏನಾದ್ರು ಸೆಂಟೆನ್ಸ್ ಹೇಳೋದು ಹ ಜಾಸ್ತಿ ದೃಷ್ಟಿ ಇರುವಂತದ್ದು ಸಂಟೆನ್ಸ್ ಹೇಳ್ಬೇಕು ತುಂಬಾ ಸಾದಾ ಸೆಂಟೆನ್ಸ್ ಹೆಳ್ಬಾರ್ದು ಅಂತ ಬಿಟ್ಕೊತಾರ ಅದು ಹೇಳ್ಬಾರ್ದ ಅದೇಏನೋ ಇರ್ತದಲ್ಲ ಕಾಗೆ ಬಂತು ಕ ಕಾಗಕ್ಕ ಗುಬ್ಬಕ್ಕ ಏನೇನು ಇರುತ್ತಲ್ಲಾ ಆತರ ಜಲ್ದಿ ಹೇಳಕ್ ಬರ್ಬಾರ್ದು ಆ ತರ ಏನಾದ್ರು ಸೆಂಟೆನ್ಸ್ ತಗೋಬೇಕ್ರ
ಹಾ ಹಾ ಹ ಹೌದ್ರಿ ಹೌದ್ರಿ ಹಾ ಇಷ್ಟೇ ಒಂಬತ್ತದವ್ರಗ ಏನ್ ನನ್ನ
ಹ್ಮ ಇನ್ನ ನಾನು ಹೋಸಲದ್ದು ಬರ್ಕೊಂಡಿಲ್ಲ ರೀ ನಮ್ಮ ಪೋಸ್ಟ್ ಮೆಟ್ರಿಕ್ ಹುಡುಗೆರ್ ಮಾಡ್ತಿರ್ಲಿಲ್ಲ ಅದ್ಕೆ ನಾನು ತಲಕ ಕಟ್ಸ್ಕೊಂಡಿಲ್ಲಾ.
ಹ ನಿಂದ್ರರಿ ಒಂದ್ ಎರಡ್ ನಿಮಿಷ ನೀರ್ ಕುೂಡದಾಸ್ತೀನಿರಿ.
ಆಯ್ತ್ರಿ ಹಾ.